ಎಲ್ಲಿ ಹೇಳ ಹೇಳ ಸೌಕಾರರ ಏನಿಲ್ಲ ಈಗದರ್ಬಂದಿದ್ದ ಬೇನಳ ತುಂಬ ಇ ನಮ್ಮ ಯಾರು ಬಾಯಂದ್ರ
ದೇವೊಳಗ ದೇವನಳಗೆ ಯಾರಾರು ನನಗ್ ರೇಶನ್ ಅಕಡೆ
ಏ ನಮ್ಮ ಮಾಯಾರ ರಾವಲಿ
ಹೌದಾ ಗೊತ್ತಿಲ್ಲಪ್ಪಾ ನನ್ಗೇನು ನಾನ್ ಅಲ್ಲಿ ಹರ್್ದೇನಲ್ಲ ಒಂದ್ಸರಿ ಬಂದಿಲ್ಲೇನು
ನೋಡಿರ್ಲಿಕ್ಕಿಲ್ಲ
ಅಲ್ಲನೋಡು
ಯಾರ
ಬೀರೆ ಬೀರೆ
ಬೇರೆ ಇದು ಕೊಯಲವಾ
ಬಿಜಾಪುರ್ ಗೋನಲ್ಲ ಹ್ಮ ನನ್ ಇೋ ಇಲ್ಲರ್್ದ ಬರ ಇಲ್ಲ ಇರ್ತ
ಮತ್ತ ಹಗೆ ಅನ್ ಮತ್ತ ಎಲ್ಲ ಸ ಇಲ್ಲಿದ್ರ ಜಲ್ದಿ ಪಟಕ್ ಹೋಗೋಣ ಹಂಗೆ ಅನ್ಸ್ತ
ಹ ಅವ್ನು ಹೇಳಾರ್ದ ಕೇಳಾರ್ದ ಹೋದ ನೀನ್ ಯಾರು ಹೇಳದ್ರ ಬಿಸಾಪುರ್ಗು ಏನಂತ
ನೀಏನ ಹೇಳಿದಲ್ಲ
ನಾ ಹೇಳೀಿನಿ ಯಾವಾಗ
ಮೊನ್ನೆ ಎದಲ್ಲ ಟೆನ್ಷನ್ ಇದೆ ಹೇಳ್ತಾರ
ಟೆನ್ಕ್ಷನ್ದ ಸ್ವಲ್ಪ ಇವತ್ತು ಕಂಡಕ್ಟರ್ ಎಷ್ಟು ಬೇರೆ ಬಿಟ್ಟಿದ ಮ ನ ಸೆಲೆಕ್ಷನ್ಲ್ಲ ಏನ್ ಮಾಡ ವ್ಯರ್ಥ ಆಯ್ತ ಾಯ್ತಲ್ಲಪ್ಪ ಅಸುತ್ತೆ
ಏನ ಬೇಜಾನ ಆಗಲ್ಲ ಈ ಹಟಕ್ಕೆ ಮಾಡಿದ್ರ
ಬೇಜನ ಅದ ಬಟ್ ನಮಗೆ ನಿರೀಕ್ಷಣದರುತ್ತಲ್ಲ ಮನುಷ ಒ ಏನೇ ಒಂದು ಹಾಕಿರ್ತೀವ ಫೋರಟನ್ ಮಾಗ
ಫ ಎಫರ್ಟ್ ಹಾಕಿ ಇದಕ್ಕಿ ಬೆಟರ್ ಸಿಗ್ಬೋದಲ್ಲ ಸಿಗ್ಬೋದಲ್ಲ ಸಿಗ್ತೇವ ಸಿಗ್ತದ
ಒಟ್ ಆದ್ರೆ ಡಿಗ್ರಿ ಡಿಗ್ರಿ ಒಳಗೆ ಒಂದ ಆಗುತ್ತೆ ಪ್ಪಾ ಅಂತ ಅದ ಫೀಲಿಂಗೇ ಬೇರೆ
ಲಾಭಡೆ ಯಾವ ಯ ಯಾವರ ಒಂದು ಆದದ್ದ
ವಷ್ಟತ
ಪೋಸ್ಟ್ ಯಾವ್ದ
ಇದು ಬೂಟನ್ಿಂದ ಅಲ್ಲ ಅಲ್ಲಿಷ್ಟ
ಕಂಡಕ್ಟರ್ದಾ
ಹ್ಮ್
ಹ ಕೇಕೆ ಆಟಿಸ ಇಲ್ಲ ನಮಗು ನಂಬ ಆಗತದು
ಆಯ್ತು ಲಾ ಲಾಸ್ಟ್ ನ ಲಿಸ್ಟ ಏನದ ಆಯ್ತಾಯ
ಹಾ ಲಾಸ್ಟ್ ಆಯ್ತು ಫೖನಲ್ಲ್ ಆಯ್ತ ಅಂದ್ರ ಈಗ ಬಟನ್ ತಾತ್ಕಾಲಿಕ ಬಟನ್ ಇದು. ಈ ತಾತ್ಕಾಲಿಕದಾಗ ಯಾರ್ಯಾರು ಸೆಲೆಕ್ಟ್ ಆಗಿರ್ತಾರ ಅವ್ರು ಏನಾದ್ರು ತಗೋಲಿಲ್ಲ. ಪ್ಪ ಅಂತಂದ್ರೆ ಮತ್ ಆಮೇಲೆ ನಮಗೆ ಸೆಕಂಡ್ ಇತ್ ನೋಡ್ತ ನಮ್ ಯಾರನಿದ್ರು ಅಂದ್ರ.
ಅವರೊಲ್ಲೆ ಅಂದ್ರೆ ನಿಮಗ್ ಬರ್ಬೋದು.
ಹ್ಮ್ ನಮ್ಗ್ ಬರ್ಬೋದು ಆಯ್ಕೆ. ಬಟ್ ಮೊದಲ್ನೇ ಪ್ರಿಯಾರ್ಟಿಟಿ ಮಾತ್ರ ಅವ್ರಗ ಇರ್ತದ್. ಮತ್ತೆಂತ ಏಟ್ ಬಂತು ಸ್ಕಾಲರ್ಶಿಪ್ಪು.
ಇನ್ನ ಬಿತ್ತಿಲ್ರಿ ಏನ್ ಮಾಡತಿ ಡಿಗ್ರಿ ಮಾಡಿಲ್ಲಲ್ಲ.
ಏ ಬಿದ್ದಿರ್ಬೇಕ್ ನೋಡ ಏನ್ ಪ್ರೋಸೆಸ್ ಬಿದ್ದಾವೇನು.
ಏನ್ ಬಿದ್ದೆ ಇಲ್ಲ ನಮ್ ರಜೆಕ್ಟ್ ಅಯ್ಯಾವ.
ಡಿಪಾರ್ಟ್ಮೆಂಟ್ಗೋಗಿ ಕೇಳ್ಬೇಕಲ್ಲ.
ಅದಿದು ಇನ್ಕಮ್ದು ಹೆಸರ್ ಚೇಂಜ್ ಆಗ್ಯದ.
ಹ್ಮ್
ಆದ್ರೆ ಸಲ ಆಗಿ ಸ್ವಲ್ಪ ತಿದ್ದುಪಡಿ ಮಾಡ್ಚಿರಕ್ ನಾಳೆ
ಹೌದಾ ಮತ್ತೇನ ಆಗ್ಯವಂತಂದು ಪ್ರೊಸೆಸ್ ಬಿದ್ದವಂತಂದು ಅದಕಂದಲ್ಲಿ.
ಹ ಇಲ್ಲ ಇಲ್ಲ.
ಯಾಕಂದ್ರ ಎರಡ್ ಸಾವಿರ ಇಪ್ಪತ್ತೊಂದರನು ಬಂದಿಲ್ಲ ನಿನಗೆ ಅವಾಗನ ಬರ್ಲಿಲ್ಲ ಮತ್ತೆ ಹೋದ್ ಟೖಮಿಗ್ ಬಂದನು
ನೆಲ್ಲ ನಾಕು ಸಾವಿರೂಪಾಯ್ ಬಂದಾವು.
ಅದಷ್ಟೇ.
ಹ್ಮ್ ಮತ್ತ್ ಬಂದಿಲ್ಲ.
ನಮಗಿನು ಈ ವರ್ಷ ಬರ್ತವ್ ಈ ಒಂದ್ ಐದ ಸಾವಿರ ಬರ್ತ ಮತ್ತೆ.
ಇತ್ತಲಂದ
ಹೌದೌದು ಆಶ್ಲದಿಂದು ಬಂದಾವ?
ಹಾಸ್ಟೆಲ್ ಇಲ್ಲ ಹಾಸ್ಟೆಲ್ ಮುಗಿದ್ಮ್ಯಾಗ ಇದು ನಮ್ದು ತಾಲೂಕು ಆಗ್ತಾರ ಮುಂದ್ ಐದ್ ಐದ್ ಸಾವಿರ.
ಓ ಚಲ್ಲ.
ಹ್ಮ ನಮ್ಮಜ್ಜಿ ಬಾ. ಯಾವಜ್ಜೀ ನಿಮ್ಮಜ್ಜೀ ಅಂತ ಹೇಳ್ತಲ್ಲ ಐದ ವರ್ಷ ಮೂರ್ ವರ್ಷ ಅಷ್ಟು ಲ ಈ ಇದೇ ಬರೆ ಐದ್ ಸಾವರೂಪಾಯಿ ಕೊಡ್ತಾರ್ ಲೇ.
ಹಾ ಮತ್ತೆ ನಡ್ರಿ ಮತ್ತೆ
ಹೋಲ್ ಹೋಲಿ ಇನ್ನೊ ಇನ್ನ ಎರಡ್ ತಿಂಗಗಳ ಮೂರ್ ತಿಂಗ್ಳಗ್ನಾಕ್ತಾರೆ ಅವರಕ್ ಮೂರ್ ತಿಂಗ್ಗಳ ಲೇಟ್ ಆಗತ್ತೆ.
ಮೂರು ತಿಂಗಳಾ? ಹ್ಮ್ ಹ್ಮ್
ಮೊನ್ನೇನಾಯ್ಕೇನ ಮೊನ್ನೆ ನಾವು ಯಾವಾಗಪ್ಪ ಅಂದ್ರ ಇಲ್ಲಿ ಬಂದಿದ್ದೇ ನೋಡ ನಡ್ಬಬೇಕ ಅ ಕಂಡಕ್ ಎಕ್ಸಾಮ್ ಆದಾಗ ಅವಾಗೆ ಒಂದ್ ಎರಡ್ ಸಾವಿರ ಹಾಕಿದ್ದೆ.
ಸೆಮ್ನರ್ಗ ಯಾರ ಆಷ್ಟ ಮುಗ್ಸಿರ್ತರ್ ಅವ್ರ್ಗೆ ಹಾಬೇಕಂಬಿರ್ತದೆ ಅವಕೆಂದಿಷ್ಟು ನಂಬರ್ ಸಿಗ್ಲಿಲ್ಲ
ಮತ್ತೇನಡದ ಸಮಾಚಾರ ಊರಾಗ?
ಏ ಊರಾಗ ಏನ್ ನಾನಿಲ್ಲ ಊರಾಗ ಇ
ಮತ್ತೆ ಯಗತ್ತು ಶಪುರ
ಆಕಡೆೇ ಬಂದೆ ಒಂದ್ ಹತ್ತು ನಿಮಿಷ ಆಯ್ತು.
ಏಲ್ ನಾಡತ ಕೆಲ್ಸ ಇಲ್ಲಿ ಶಾಂಪೂರ?
ಇದು ಪಿ ಸಿ ಬಿಟ್ರಲ್ವಾ ಅಪ್ಲಿಕೇಶನ್ ಅಪ್ಲಿಕೇಶನ್ ಹಾಕ್ಬೇಕು.
ಮನ್ನೆನೇ ಆಯ್ತಲ್ಲ ಪಿ ಸಿ.
ಮೊನ್ನೆ ಇಲ್ಲ ಮೊನ್ನೆದು ಕಲ್ಯಾಣ ಕರ್ನಾಟಕದಷ್ಟೆ ಆಯ್ತು. ಕ್ಯಾಕ್ ಬುಕ್ ಎಡು ಕಡಿ ಬರದೇ ಮತ್ತನಿ ಹೆಂಗಿದ್ರ ಕೊಟ್ಟಣ ಅವ್ರ ಕೊಟ್ಟ ಮ್ಯಾಗ ಏನಾಗಗುತ್ತೆ ಬರದಕ್ಕೆ ಒಂದ್ ಕಡೆ ಆದ್ರೆ ಒಂದ್ ಕಡೆ ಇನ್ನೊಂದ್ಡೆ ಆಗ್ಬೋದಲ್ಲ ಆಗ್ಲಿಲ್ಲಂದ್ರನು
ಹಾ ಹಾ ಆರಾಮ
ದ್ರೆಗನು ಹೋದ್ರ ದುಡ್ಡೇ ಹೋಗ್ತಲ್ಲಾ ಒಂದ್ ಐನೂರು ರೂಪಾಯಿನ ಹೊತ್ತು
ಹಟ
ಅಂದ್ರೆ ಎಕ್ಸಾಮ್ ಬೇರೆ ಬೇರೆ ನಡಸಲ್ಲ ಒಂದೇ ಪೇಪರ್ ನಡೆಸ್ತೇ ಮೋಸ್ಟ್ಲಿ ಒಂದೇ ಪೇಪರ್ ಅ ಸಪೇಟ್ ಸಪೇಟ್ ರ್ಯಾಿಂಗ
ಒಂದ ಪೇಪ
ಹ್ಮ್ ಅದೇ ತರ ನಡೆಸ್ತೇ ನನ್ ಮದ ಈಗ ಹೇಳನಪ್ಪ ಒಂದೇ ದಿನ ಎರಡು ಪೇಪರ್ರುತ್ತಂದ ಕಡೆ ಒಂದ ಸೆಂಟರ್ ನ ಕೊಡ್ತೀನ ಅಂತಂದಾನ ಏನ ಆಗತ್ತತ
ಎಟ ಪೇಪರಾ
ಆ ತರ ಹೇಳೇನಪ್ಪ ನನಗೆ ಮದ ಗೊತ್ತಾಗ ಇದು ಹೆಂಗ ನಡಸಕ್ ಸಾಧ್ಯ ನಂಗೆನಗೆ ಬೇರೆ ಬೇರೆ ದಿನ ನಡಸಿದ್ರ ನ ಮತ್ತ ಎಕ್ಸಾಮ್ ಸೆಂಟರ್ ಬೇರೆ ಬೇರೆ ಕಡೆ ಕೊಟ್ಟು
ಅದ ಹೆಂಗ ಬೇರೆ ಬೇರೆ ಕಡೆಗ ಅಂದಾರ ಮತ್ತೆ ಅವತ್ತ ನಿ ದಿನಾನೇ
ಹ ಇಲ್ಲ ಈಗ ಆಗ್ಯವಲ್ ಮನೆೆ ನಮ್ದು ಹೆಚ್ಕೆ ನಾನ್ ಹೆಚ್ೆ ಅಂತ ಬಿಟ್ಟಿನಲ್ಲಾ ಅವು ಹೆಂಗಂದ್ರೆ ನಾನ್ ಹೆಚ್ೆ ಬರದ್ರೆ ಬೇರೆ ಬೇರೆ ಡಿಸ್ಟ್ರಿಕ್ ಆಗ್ತದ ನಾ್ ಹೆಚ್ಚಗೆ ಹಾಕಿದ್ರ ಮಾತ್ರ ಎಚ್ ಕೆ ಡ್ಟಿಕ್ ಕೊಡ್ತದ ದೇವದಾನ ಅಕ್ಕೆ ಎರಡ್ ಬದ ಎಟು ಬರ್ಬೋದು ಆಗತ್ತು ಎಕ್ಸಾಮು
ಈ ಒಂದೇ ಸೆಂಟರ್ದ ಎರಡು ಪೇಪರ್
ಒಂದೇ ಸೆಂಟ್ರನಾಗ ಒಂದ ಆದ್ಮ್ಯಾಗೆ ಇನ್ನೊಂದ್ ಪೇಪರ್ ಅಂತ ಮತ್ತೆ
ಎಏ ನ ಎಸ್ತಸ ನಾಕ್ತಾಸತಾನ ಬರತ
ಅದೇ ಗೋತಹಾಲ ಇದು ನನ್ಗ
ಯಾರ್ರೀ ನೀಟ್ ಬರ್ದಂಗತ ಮತ್ತ
ಹ್ಮ್
ಹೌತ್ತಲ್ಲ
ಇಲ್ಲ ಅಂದ್ರ ಒಂದ ಎಕ್ಸಾಮ್ ಅದಕ್ ಸಪ್ರೇಟ್ ರಕಂಕಂಗ್ ಇದಕ್ ಸಪ್ರೇಟ್ ರ್ಯಾಂಿಂಗ್ ಬಿಡ್ಬೇಕಾಗಿತ್ತು
ಹಾ ಹಾ ಅಂಗ ಎನರ ಟ್ ಹದ ನೋಡ ಪೇಪರ್
ಟಪ್ಪ ಕೂಡದು
ಹಾ
ನೀ ಏನ್ ಮಾಡಿದ್ರ ನೇಟಿ ಮಾಡೋಕ್ ಆಗಲ್ಲ ಸದ್ಯ ಪರಿಸ್ಥಿತಿ ಹಂಗಪರ
ವನ್ ಮಾಡಕ್ ಗಲ್ಲ ಆ ತರ ಆಯ್ತ ಮ
ಏಟಿ ಅಸಾಧ್ಯ ಆದ ಮತ್ತತ್ ಈಗಿನ ಪೂರ್ತಿ ನೂರು ಮಾರ್ಷಕ್ಕೆ ಏಟಿ ಮೋದ ಆಗಲ್ಲ ಈಗಿನ ಪೂರ್ತಿಿಯಗ
ಆತರ ಟಫ್ ಕೆಳಗತ್ತ ನ ಇ ಕನ್
ಎರಡ್ ನೂರ್ ಮಾರ್ಕ್ಸಿಗೆ ಬರ ನೂರ ಇಪ್ಪತ್ೂ ನೂರ ಹದ್ಿನೈದು ನೂರ ಇಪ್ಪತ್ತೊಳಗೆ ಬಂದವ್ ಟಾಪ್ ಫೋನ್ ನಂಬರ್ ಡಿ ಕರ್ನಾಟಕಕ್ಕೆ ಹ್ಮ್ ಲೆಕ್ಕ ಆಗ್ಲೇನ್ ಹೆಂಗ ಇದರ್ಬೇಕ ಯಾವ ಲೆವೆಲ್ಗ ಅಲ್ತ
ಯಾವರ ಹದಿರ ಇನ್ನು ಚಾಪಿಡ್ಬದು ಹೌದು ಅಲ್ಲ ಹ ಹ ಹ ಅವರ ಮಾಹತಿ
ಕಮ್ಯುನಿಕೇಶನ್ ಪೇಪರ್ ಇದ್ದಲ್ಲ ಕನ್ನಡ ಇಂಗ್ಲೀಷ್ ಗ್ರಾಮರ್ ಇದು ಮತ್ತೆ ಕಂಪ್ಯೂಟರ್ ಇದ್ದಲ್ಲ ಅವನ ಅವನಲ್ಲ ಗ್ರಪ್ ಇರೋದ ಅದ್ರಾಗ ಮಾಡ್ಕೊಂಡ್ ಹೋಗಿರ್ತಾನ ಅದ್ರಾಗ ಒಂದ್ ಎಂಬತ್ ಇದ್ರ ಒಂದ್ ಅರವತ್ತ ಆದ್ರ ಆಯತಲ್ಲ ಅದ್ರಾಗ ಒಂದ್ ಅರವತ್ ಇದ್ರಾಗ ಒಂದ್ ಅರವತ್ ಆದ್ರೆ
ನೂರ ಎಪ್ಪ
ಎರಡ್ ನೂರು ಮಾಡ್ಸಿಗೆ ಬರ ಅ ಅರವರವತ್ತಕ್ಕ ್ರ ನೂರ ಇಪ್ಪತ್ತ ನೂರ ನೂರ ನಲ್ವತ್ ಯಾವ ನನ್ ಮಗ ಮಾಡಿಲೋಡು ನೂರ ಇಪ್ಪತ್ತೇಳು ನ ನಮ ಕಂಡಕ್ಟರ್ ಪ್ಸ್ಟ್ ರ್ಯಾಂಕ್ ಬಂದಿದ್ದೆ ನೂರ ಇಪ್ಪತ್ತೇಳು ಹ ಯಾವಂದ್ ಇತ್ತಪ್ಪಾ ಸಸರ ಗೊತ್ತಿರ್ಲಿಲ್ಲ ಬಟ್ ನೂರ ಇಪ್ಪತ್ತೇಳು ಅಷ್ಟೇ ಎಷ್ಟ ಮೂವತ್ ಸಾವಿರ ಜನದ ನ ಮ ಎಷ್ಟ ಇರ್ಬೇಕು ಬತ್ತೇಾನನೆ ನೂರ್ ಮ್ಯಾಗ ಇದ್ದಾರ ಬರೇ ಒಂದು್ ಐವತ್ತು
ಅಐವತ್ತಾ
ನೂರ್ ಮ್ಯಾಗ
ಏನ್ ಇ್ದ ಕ ಕೊಲ್ಲಿ ಯಾವ್ ತರ ಚಲಿ ಮಾಡಿರಬೇಕು ಅಂದ್ರ
ಅಲೋ
ಹೌದಲ್ಲ
ಪೇಪರ್ ಕ್ವಾಲಿಟಿ ಹೆಂಗ ನೋಡಂದೆ
ಹಾ ಮತ್ತತ್ ನಮ್ ಪೇಪರ್ತದ್ರ ಹೆಂಗ ಹೇಳ
ನೂ ಎರಡ್ ನೂರ್ ಮರ್ಸಿಗೆ ನೂರ ಮೂವತ್ಾವ್ರ ಜನದಾಗ ಒಂದ ಎ ಒ ಒಂದ್ ಸಾವಿರನ ಬೇಡ ನೂರು ಜನ ನೂರ್ನ್ಕ
ಸಾವಿರ ಸಾವಿರನ ಕಡಿಮೆ ಆಯ್ತು ಮೂವತ್ ಸಾವಿರದಗಂದ್ರ ಹೌದಿಲ್ಲ ಜಾಸ್ತಿನೇ ಆಗ್ಬಕ್ ಮತ್ತ
ಬರೀ ಒಂದ್ ಐವತ್ ಅರವತ್ ಜನ ಐವತ್ತ ಅರವತ್ ಜನರ ಅಂದ್ರೆ ಕ್ವಾಲಿಟಿ ಪ ಪೇಪರ್ ಕ್ವಾಲಿಟಿ ತೋರಿಸಕೊಡ್ತದೆ ಹೆಂಗದಂತ
ಇ ಯ ಹಾ ಬು
ಆಯ್ತದ್ ಎಕ್ಸಾಮ್ ಪಿ ಸಿ ನೋಡ್ತವ ಲಾಸ್ಟ್ ಇದ ಇದ ಏನಾದ್ರ ನಂಬ್ದ ಮೊೆ ನಮ್ ಎಸ್ ಡಿ ಎಫ್ ಡಿ ಆಯ್ತಲ್ಲಾ ಅದರ್ ತರ ಆದ್ರೆ ಏನೋ ಹುಡುಗರು ಮನೆಗ್ ಬಂದ್ಬಿಡ್ತ ಬ ೊಂಡ ಆಗಲ ಮರಂಬಳತ
ಈ ತರ ಟಫ್ ಕ್ವಶನ್ ಅಂತ್ರೆ ಎಲ್ಲಿ ಅಂತ ಓದ್ಬೇಕ ಅವ್ರರು
ಹ್ಮ ಐತಿ ಹ ನ ಮನೆ ಮೊೆ ಒಂದು ಏ ಆಯ್ತಪ್ಪಾ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಅಂತ ನಮ್ಮ್ ಬಾಜನಗರ ಅಲ್ಲಿ ನಾ ಕೋಚಿಂಗ್ಗರ ಹುಡುಗರು ಅ ಆರಾಮ್ೆಗಿಾಡಿದ್ ಏ ಮಾಡ್ಕೋತೀವಿ ನಾವು ನಮ್ಮದ್ರ ಏ ಕಂಪಿಟೇಷನ್ ಲ್ಲಾವು ಎಜಿನಿಯರ್ ಯಾರ ಕಾಪಿೇಟ್ದ ಒಂದ್ ಪೇಪರ್ ಕಾಂಪಿಟೇಟಿವ್ ಇರ್ತದ ಅಂತಂದು ಆ ಪೇಪರ್ ನೋಡಿದ್ರ ಸಿಡತದೆ ಹಾ ನಾನ ಆಗಿ ಒಂದ ಎರಡ್ ಮೂರ್ ಎಕ್ಸಾಮ್ ಬರ್ದಿನಿ ಅಂತ ಅಂದ್ರ ಬಟ್ ಇದ್ರಂಗ ಪೇಪರ್ ಯಾವ್ದಲ್ಲಾ ಬಿಡು
ನ ನಾವು
ಪೂರ ಡಾಪ್ತಗನಾ ಹ ತ್ರೀ ಸಿಕ್ಸ್ಟಿ ವ್ಯವ್ ಕೇಳಣ ಇದೇಏನ್ ಜೈರಾಜ ಜೈನ ಜನ್ಮ ತೀರ್ ತಕ್ಕಂತ ಅದಲ್ಲ ಒಂದು್ ಹದ್ಾರು ಹದ್ಿನೇಳು ಹತ್ತೊಂಬತ್ತು ಮತ್ತೆ ಒಂದದ್ದ ಹಿಂಗ ಕೆೇಳಿಗಸ್ ಉಲ್ಟಾ ಪಲ್ಟಾ ಕೇಳಿಗಸ ಸೀರಿಯಲ್ ಮಾಡ ಅಂತಂದನ್
ಹಬೋ ಎಂಗಾದ ರಂಗ ನೋ ಇಂಡ ಹೋಗಿದ್ರೆ ಬುಕ್ವಾ
ಹ್ಮ್ ಮತ್ತೆ ನಾದ್ರೆ ಹ ನಿನ್ನೆ ಒಂದಾಯ್ತು ಅದೇ ಇನ್ನೊ ಒಂದ್ ಯಾವ್ದಾಯ್ತಪ್ಪಾ ಅದು ಎಸ್ ಡಿ ಆದ್ದಂಗಐ ಅದು ಸ್ವಲ್ಪ ಯಾವರೇಜ್ ಇತ್ತ ಪೇಪರ್ ಅಟ್ ಲೀಸ್ಟ್ ಇಂಪಾರ್ಟೆಂಟ್ ಇರೋದ ದ್ರ ಡಪ್ಪ ಇಲ್ಲಿ ಎಲ್ಲಾನೂ ಡಪ್ತೆ ಡೆಪತ್ದಾಗ ಇ ಇಂಪ್ಟೆಂ ಇರೋದು ಕೇಳ್ರೆ ಸ್ಲ್ಪ ನಮಗೆ ಐಡೆಂಟಿೈ ಆಗೆ ಜಲ್ದ ಕ್ಯಾಪ್ಚ್ ಆಗುತ್ತೆ ಓದೀ ಅನ್ಸುತ್ತೆ
ಮತ್ತ ಓದಿದ್ರ ಹಾಗೆ ದಿನ ಒಳಗ ನುಗಿದ್ರೆ ಏನ್ ಮಾಡ್ತೇನಿ
ಹ ಅದ ಹಂಗ ಆಗಿದೆ ಅಂದ ಅದ್ರೆ ಇದು ಯಾವ್ದಪ್ಪ ಅಂದ್ರೆ ಮಣೆ ಎನಲ್ಲ ಏ ಇದು
ಸ್ವಲ್ಪ್ ನಿಂದ್ರಿ ಮಾಡ್ದ್ನ ಕೆಲ್ಸ ೋನ್ ಮಾಡ ಹಾ